ನಮಸ್ಕಾರ ಅಳ
ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್
ಹಾ ಏಮ ಮಾಡಕತ್ತೀರಿ ಸರ
ನಡ್ರಿ ನಿಮ್ ಮುಂದ್ ನಡ್ರಿ
ಸರ ಅದು ದೂರ ಇದ್ರ ಇದು ಸಮಸ್ಯೆ ಆಗತ್ರಿ ಇದದು
ಹಾ ಆಯ್ತ್ ಸರ್ ಆಯ್ತ ಸರ್ ನಾನು ನಿಮ್ ಸ್ ಸನಿಪು ಬರ್ತಂತ ಮತ್ತೇನ್ ಸರ ಆರಾಮಿದ್ರ
ಹಾಂ ಆರಾಮ್ ಮಾಡ್ರರಿ ಸರ್ ನೀ್ರಾಮ್್ದಿರಲ್ರಿ
ಹಾ ನಾವ್ ಆರಾಮ್್ದಿವವಿ ಸರ್ ಈಗೇನ್ ಸರ ಕ್ರೀಡಾಂಗಣಕ್ಕೆ ವ್ಯಾಯಾಮ ಮಾಡಕ್ ಬಂದಿದೀರಾ
ಹಾ ಈಗ ಈಗ ತಾನೇ ಬಂದಿದ್ದೀನಿಲ್ರಿ ಸ್ವಲ್ಪ ಒಂದ ಕೆಲ್ಸ ಇತ್ತ ಅದ ಮುಖ್ಯಂದ ಈಗ ವ್ಯಾಯಾಮ್ ಮಾಡಕ್ ಚಲೋ ಮಾಡ್ಬೇಕಕ್ ನೋಡ್ರಿ ನೀವ್ರೀ ನೀವ ಎಲ್ಲಿ
ಹೌದಾ ಸರ್ ನಾವು ವ್ಯಾಯಾಮ ಮಾಡಕಂತಾನೆ ಬಂದಿದೀವಿ ಸರ್ ನಾವು
ಹಾ ರೀ
ಹ ಹಾ ಯಾವ ತರ ಮಾಡ್ತರಾ ಸರ್ ಮದ್ಲು ಯಾವ್ದ್ ಮಾಡ್ತಾರಾ ನೀವುಯ
ಏಲ್ರಿ ಸ್ಟ್ ಒಂದು ಹ ಏಳ ಎಂ
ಹಾ ನಡಿತೀರಾ ಸರ್ ಒಂದ್ ಏಳ್ ಎಂಟರ್ ನಡೀಬೇಕು ಸರ್
ಅ
ನಡಡಿಬೇಕಿಕೇನ್ಸರ್ ಅಂದೆ ಒ ಏಂಟ
ಹಾ ಏಳ ಎಂಟ ರೌಂಡ್ ನಡಿದರಿ ನಡೀದಾದ ಆದ್ಮೇಲೆ ಮತ್ತ ಹ
ಮ ಒಂದ್ ಎರಡು ಸುತ್ತು ಓಡೋದು ಸರ್
ಹಲೋ
ಒಂದ್ ಎರಡು ಸುತ್ತು ಓಡ್ಬೇಕ ಸರ್
ಹಲೋ ಹಲೋ
ನೀವು ಅದನ್ನ ತಗ್ದ್ ಮಾತಾಡಿ ಸರ್ ತಗ್ದ್ ಮಾತಾಡಿ
ಹಾ ಹೇಳ್ರಿ ಸರ್ ಹಲೋ
ಹಲೋ ಹಾ ಕಗದು್ ಮಾತಾಡಿ ಸರ್ ನಿಮ್ ನನ್ ಕೇಳತ್ ನಿಮ್ ನನ್ಗ್ ಕೇಳತದ್ರೀ
ಹಾ ನಂಗೂ ಕೇಳತ್ ಅಡ್ರಿ ಕೇಳತ್
ಹ
ಹ ಮತ್ತೇನ್ರೀ ಸರ ಇ ಮ ಮತ್ತೆ ಒಂದ್ ಯಡ್ ರೌಂಡ್ ಓಡ್ಬೇಕ್ರಿ ಓಡದಾಗಿಂದ ಮೇಲೆ ಮತ್ತೆ ಬಾಡಿ ಈಗ ಯೋಗಾಸನ ಅವೆಲ್ಲ ಮಾಡಿ
ಹ ಸರ್ ಹ ಸರ್ ಮೊದ್ಲು ನಡಿಬೇಕೇಕ್ ಸರ್ ಒಂದ್ ಐದ ಆಾರ ರೌಂಡ್ ಸರ್ ಒಂದ್ ಐದಾರ ಸುತ್ತ ನಡಿಬೇಕಕ್ ಸರ್
ಹ್ಮ
ಅದಾದ್ಮ್ಯಾಗ ಒಂದ್ ಎರಡ್ ರೌಂಡ್ ಓಡ್ಬೇಕು ಸರ್
ಹಾ ರೀ
ಅದಾದ್ಮ್ಯಾಗ ಬಾಡಿ ಫುಲ್ ಕಾವ ಆಗರ್ತತೆ ಸರ್ ನಮ್ದಗ ನ ದೇಹ ಫುಲ್ಲು ಬಿಸಿ ಬಿಸಿ ಗಾಳಿ ಬರ್ತದೆ ಸರ್ ಅವಾಗೆಲ್ಲಾ ನಾವು ಕೂತ್ಕೋಬಾರಡ ಸರ್ ಕೂರೋದು ಮಲಗೋದು ಮಾಡಿದರೆೆ ದಮ್ಮು ಜಾಸ್ತಿ ಆಗತೆ ಸರ್ ನ ಉಸರಾ ಊಟ ಜಾಸ್ತಿ ಆಗ ಎಲ್ಲ ಆಯಾಸ ಆತ ಸರ್ ಅದಕ್ಕೆ ನಾವು ಸ್ವಲ್ಪ ಜಿಗಿಯೋುದು ಕೈ ತರುಸೋುದು ಕಾಲು ತರ್ಸೋದು ಮಾಡ್ಬೇಕು ಸರ್ ನಾವು
ಹೌದ್ರಿ ಮಾಡಕ್ ಮಾಡೌದು
ಹಂಗ ಮಾಡಿದ್ರ ನಮ್ಗ ದೇಹ ಹಗುರ ಆಗ್ತದೆ ಸರ್ ಒ್ಣೆದ್ದು
ಹೌದ್ರಿ
ಅಲೋ ದೇಹ ಹಾಗುರ ಆಗ್ತದ್ರೀ ಮತ್ತೆ ಹಾ ಮನ್ಷ್ಯಾಗ ಆರಾಮ್ ಅನಿಸ್ತದ್ರೀ
ಹೌದ್ರಿ
ಹಾ ಮನುಷ್ಯ ಚೇತನ ಆಗ್ತದೆ ಮೆದುಳೆಲ್ಲಾ ಸ್ವಲ್ಪ ಆ ಚೇತನ ಆಗ್ತ ದಸರಾ ಸ್ವಲ್ಪ ಸ್ಪೀಡ್ ಆಗ್ತದೆ ಸರ ವೇಗವಾಗಿ ಕೆಲ್ಸ ಮಾಡ್ತ ಸರ್ ಮೊದಲು
ಹೌದ್ರಿ ಮತ್ತ ಇದ
ಸ ಈಗ
ಪಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಹದ್ದೆ ಬಿಟ್ಟಾರಲ್ ಮತ್ತೆ ಹಾಕಿದ್ರ ಏನ ಇಲ್ರರಿ ನೀವು
ಹಾ ಸರ್ ಆಯ್ಕಿದ್ದೀನಿ ಸರ್ ನಾನು
ಹ್ಮ್ ಮತ್ತೆ ಹೆಂಗ ನಡತಿದೆ ತಯಾರಿ ಎಲ್ಲ
ಅಯ್ಯಾರಿೀ ಇನ್ನ ಏನಿಲ್ಲ ಸರ್ ಇವಾಗ ಇನ್ನಾ ಮನೆೆ ಹಾಕಿದೀನಿ ಸರ್ ಈಗ ಎರಡು ದಿನ ಆಯ್ತು ಹಾಕಿ
ಹಾ ರೀ
ನಮ್ದು ಹೈದ್ರಾಬಾದ್ ಕರ್ನಾಟಕ ಮತ್ತ ಎರಡು ಬರ್ತಲ್ಲ ಸರ್ ನೀ್ಸಲತಿ ಬರ್ತ್ತ ಸರ್ ನಮ್ಗೆ
ಹೌದ ಹೌದ್ೌದ್ರಿ ಕಲ್ಯಾಣ ಕಲ್ಯ ಕಲ್ಯಾಣ ಕರ್ನಾಟಕದವ್ರಿಗೆ ಅದು ಮೀಸಲಾತಿ ಐತ್ರಿ
ಹಾ ಹ ಕಲ್ಯಾಣ ಕಂಡ ಮೀಸಲ ಆಐ್ತ ಇಲ್ಲನ್ರಿ ನಿ ನಿಮ್ದೇಾವ್ ಜಿಲ್ಲಾ ಬರ್ತದ
ಹ ನ ಮಂಡ್ಯ ಜಿಲ್ಲೆ ಬರ್ತ್ರಿ
ಹೌ ನಿಮ್ಗೆಿಲ್ಲ ಸರ್ ನಿಮ್ಗೆಲ್ಲ ಮೈಸೂರು ರಾಜ ಮೈಸೂರು ಮಹಾರಾಜರ ಅವಾಗೆಲ್ಲಾ ನಿಾರ ಮಾಡಿ್ರ ಸರ್ ನಿಮ್ನ
ಹಾ ನಮಗ ಇಲ್ರಿ ಅದು ಈಗ ನಾವು ಹಾಕಿವವಿ ಮತ್ ಮ ಅದ ಅದ್ರ ಸಂಬಂಧ ಈಗೆಲ್ಲ ಮ ಓದ ಮಾಡ್ಬ್ರೀ ಮತ್ತ ಯ್ರ ಒಂದ ಉದ್ದೆ ತಗೋಬೇಕು
ಹೌದ್ ಸರ್ ಈಗನ್ ಈಗಿನ ದಿನಗಳಲ್ಲಿ ಹುದ್ದೆ ಇರ್ಬೇಕೇಕ್ ಸರ್ ಇಡ್ಲಿಕ್ಕಂದ್ರೆ ಮನುಷ್ಯ ಬೇಟ ಕೊಡಲ್ಲ ಸರ್
ಹೌದೀ ಮನುಷ್ಯ ಬೆಲೆಏನೂ ಇರಲ್ಲ ಮತ್ ಆರ್ಥಿಕ ಪರಿಸ್ಥಿತಿನನು ಮತ್ತೆ ಬಹಳ ಗಂಭೀರ ಆಗ್ಬಿಡುತ್ತಾ
ಹೌದ್ ಸರ್ ಈಗೆಲ್ಲ ರೋಗ್ತಿದ್ರನೆ ಎಲ್ಲಾ ಮುಂದೆ ಸರ್
ಇಪ್ಪತ್ ಸಾವಿರ ಹತ್ ಸಾವಿರಕ್ಕೆ ಏನ ನಡೆಯಲ್ರಿ ಈಗ
ಹೌದು ಸರ್ ಹೌದು ಸರ್ಲ್ಸ ಸಸ ಕೆಲ್ಸ ಅವ್ರಿಗೆ ಡಿಮ್ಯಾಂಡ್ ಆದ್ರೆ ಈಗೆಲ್ಲ ಈಗೆಲ್ಲಾ ಪಂಚಾಯತಿ ಕೆಲಸ ಮಾಡಿದ್ರ ಡಿಮ್ಯಾಂಡ್ ಆದ್ರ ಈಗ ಅದಕ್ಕೆ ಕೆಸ ಸಿಗೋದಲ್ರಿ ಈಗ
ಅಯ್ಯೋ ಎಲ್ಲಾ ಫುಲ್ ಕಾಂಪಿಟೇಷನ್ ರೀ ಈಗ ತಲಾಟಿ ಹುದ್ದೆ ಬಿಟ್ಟಾರಿ ಅದಕ್ಕನು ಆಲೆ ಮಂದಿ ಬಾಳ ಇದನ್ ಚಲೋ ಮಾಡ್ಬಿಟ್ರೀ ಈಗ ಅವು ಬಿಟ್ಟಿರೋದ ಐದ್ನೂರ್ ಪೋಸ್ಟ್ ಬಿಟ್ಟಾರಿ ಅದಕ್ಕ ಒಂದು ಹತ್ತು ಇಪ್ಪತ್ ಮೂವತ್ ಲಕ್ಷ ಜನ ಆಗ್ತಾರೀ
ಎಲ್ಲ ಓದ್ ಕುಂತಾರ ಬಾಳ ಜನ ಯಾರ ಸರಿ
ಹ್ಮ್ ಅಷ್ಟಷ್ಟೆಲ್ಲ ಪೋಸ್ಟಿಂಗ್ ಗ ಗತಿ ಆಯತ್ಬಿಟ್ರ ಐದ ಐವತ್ತು ಎಪ್ಪತ್ತು ಹಂಗ ಕೊಟ್ರ ಏನ್ ಮನುಷ್ಯ ಎಲ್ಲಿ ಎಲ್ಲಿ ಉಳಿತನ್ರಿ
ಹ
ಹಾ ದಿದ್ದ ಅಷ್ಟಾಗ ಒಂದು್ ಅಪ್ಲಿಕೇಶನ್ ಆಕ್ತಾರ ಅದ್ರೊಳಗ ಇವು ಎಲ್ಲಾ ಅಬ್ಕಾರಿಿನ ಜಗ್ಿ ನಡ್ದ್ ಬಿಿಡ್ತಾವ್ರೀ ಅದ್ರೊಳಗೆಲ್ಲ ರೊಕ್ಕಕ್ಕ ಕೊಟ್ಟು ಮಾಡ್ಸಾರ ಎಂತಾರೆ ಎಂತವ್ರು ನಡದ್ಬಿಡ್ತವ್ ಆದದ್ರ ಒ್ ಹದಿನನ ಸೀಟ್ ಹೋದ್ರ ನಮ್ಮ್ ಅಂತರಿಗೆ ಎಲ್ಲಿ ಉಡಿತೇವ್ರಿ ಹಾ ಹೂ ಮತ್ತೇನ್ರಿ ಮಳಪರ ಚಕ ಕುಡ್ದಲ್ರರಿ
ಹಾ ಸರ್ ಅದೇ ಈಗ ನೀವು ಕಾನ್ಸ್ಟೇಬಲ್ ತಯಾರಿ ಯಾವ್ದೇ ನಡೆಸಿದಿರುತ್ತಾರೆ ಈಗ ಯಾವ್ಯಾವ ತರ ಪುಸ್ತಕಗಳು
ಏನಿಲ್ರಿ ಫಸ್ಟು ಸಮಾಜ ಜ್ಞಾನ, ಸಾಮಾನ್ಯ ಜ್ಞಾನ.
ಸಾಮಾನ್ಯ ಜ್ಞಾನ.
ಸಾಮಾನ್ಯ ಜ್ಞಾನ ಮತ್ತ. ಹಾ ಇದು ಏನು ಸಂವಿಧಾನ.
ಹಾ ಸರಿ ಈಗೆಲ್ಲ ಸಾಮಾನ್ಯ ಜ್ಞಾನ ಅಂದ್ರೆ ಈಗ ಕರೆಂಟ್ ಸಿಚುವೇಶನ್. ಈಗ ಸದ್ಯ ಏನ್ ನೆಡಿಯಕತದ ಹಲೋ ಹಾ ಅದೆಲ್ಲ ಇರ್ಬೇಕುರೀ.
ಹಾ ಕ.
ಈಗ ಏನ ಪ್ರೆಸೆಂಟ್ ಏನ್ ನಡೀತದೆ. ಅದೆಲ್ಲಾ ಇರ್ಬೇಕು ಸರ್ ಮತ್ತ ಭಾರತದ ಇತಿಹಾಸ ಬೇಕ್ ಸರ್ ಭಾರತ ಇತಿಹಾಸ ಮತ್ತ ಭಾರತಿಯಸ. ಹ ಸಂವಿಧಾನ ಇರ್ಬೇಕು ಮತ್ತೆ ಭೂಗೋಳಶಾಸ್ತ್ರ.
ಹ್ಮ್ ಮತ್ತೆ ಗಣಿತ
ಭೂಗೋಳ ಶಾಸ್ತ್ರರೀ ಹಾ ಮತ್ತ. ಮತ್ತೆ ಸಾಮಾನ್ಯ ಗಣಿತ ಇರ್ತದ್ರಿ ಮತ್ತೆ ಆರ್ಥಿಕತೆ ಇವು. ಆ ಭಾರತ ಸಂವಿಧಾನ ಒಳಗ ಎಷ್ಟು ಕಾಲೂಮ್ಗಳು ಬರ್ತಾವೇ.
ಹ್ಮ್ ಆರ್ಟಿಕಲ್ಸ್ ಎಷ್ಟು ಅದವು ಆರ್ಟಿಕಲ್ಸ್. ಸೆಕ್ಷನ್ ಎಷ್ಟು ಅದವು.
ಹಾ ಅವೆಲ್ಲ ಬೇಕು ಸರ್ ಅವೆಲ್ಲ ಬೇಕು ಮತ್ತೆ ಕರ್ನಾಟಕ ಇತಿಹಾಸ ಸಂಸ್ಕೃತಿ.
ಹೌದ್ರಿ.
ವಿಜ್ಞಾನ ವಿಭಾಗದಿಂದ ವಿಜ್ಞಾನ ವಿಭಾಗದಿಂದ ಬರ್ತದೆ ಸರ್ ಮತ್ತೊಂದಿಷ್ಟು.
ಹೌದ್ರಿ ಹೌದು
ಮತ್ತೆ ನಾವು ಕರ್ನಾಟಕದವರಾದ್ದರಿಂದ ಕನ್ನಡ ಭಾಷೆ ಪ್ರಥಮ ಇರ್ತ ಸರ್ ಅಲ್ಲಿ.
ಹೌದ್ ಹೌದ್ರಿ.
ಹಾ ಆದ್ದರಿಂದ ಕನ್ನಡ ಭಾಷೆಯಿಂದ ವ್ಯಾಕರಣ. ವ್ಯಾಕರಣ ಮುಖ್ಯ ಸರ್ ಅದರಲ್ಲಿ ನಾವು ಕರ್ನಾಟಕದವರು ಈಗ ಕರ್ನಾಟಕ ಸರ್ಕಾರ. ಸರ್ಕಾರದ ಎಕ್ಸಾಮ್ಗಳು ಕರ್ನಾಟಕದಲ್ಲೇ ನೆಡಿತವಲ್ಲ ಸರ್.
ಹೌದೌದ್ರೀ.
ಹಾ ಹಿಂಗಾಗಿ ಒಂದ್ ಸ್ವಲ್ಪ ಕನ್ನಡ.
ಈಗ ಪೊಲೀಸ್ ಅಕ್ರಮ ನಡಕತ್ತಿದ್ವಲ್ರರಿ ಹಂಗಾಗಿ. ಅವರು ಏನ್ ಮಾಡ್ಯಾರ ಅಂದ್ರ ಈಗ ಕೀ ಅಂತಂದು ಯುವಕರಾಗ. ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ನ ಅವ್ರು ತೊಗೊಂಡ್ಬಿಟಾರ ಇದನ್ನು.
ಹೌದ್ರ ಹೌದ್ರಿ.
ಈಸಲ ಅವ್ರ ನಡ್ಸಕತ್ತಾರ ಅವ್ರು ಏನ್ ಮಾಡ್ತಾರ ನೋಡ್ಬೇಕು.
ಹಾ ಅದೇ ಸರ್ ಮತ್ತೆ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಓದಬೇಕು ಸರ್ ಕನ್ನಡ ವ್ಯಾಕರಣ ಓದಬೇಕು ಸರ್. ಮತ್ತೆ ಅದ್ರೊಳಗ ವ್ಯಾಕರಣ ಒಳಗ ಸಂಧಿ ಸಮಾಸ. ವ್ಯಂಜನ, ಸ್ವರಗಳು ಮತ್ತೆ ವಿರುದ್ಧಾರ್ಥ ಪದ ಸಮಾರಧಕ ಪದ ಗಾದೆಗಳು ನುಡಿಗಟ್ಟ. ಇಂಥವೆಲ್ಲಾ ಓದ್ಬೇಕು ಸರ್ ಎಲ್ಲ ಬರ್ತಾವ್ ಸರ್ ಮತ್ತೆ ಇಂಗ್ಲಿಷ್ ಒಳಗೆ ಇಂಗ್ಲೀಷ್ ಇರ್.. ಹಾ ಮತ್ತೆ ಇಂಗ್ಲಷ ಇರ್ತದೆ ಸರ್ ಇಂಗ್ಲಷ್. ಆಂಗ್ಲ ಭಾಷೆನು ಇರ್ತಾದ್ದೆ ಸರ್. ಅದ್ರಲ್ಲಿ ಅದು ಗ್ರಾಮರ್ ಸರ್.
ಹಾ ರೀ.
ಅದರಲ್ಲಿ ಗ್ರಾಮರ್ ಓದ್ಬೇಕ ಸರ್ ಮತ್ತೆ. ಹ ಅದ್ರಲ್ಲೂ ಹ ಮತ್ತ ಗಣಿತ ಇರ್ತವ್ರೀ. ಓದ್ಬೇಕ್ ಸರ ನೀವು ಪುಸ್ತಕಗಳು ಯಾವ್ಯಾವ ತರ್ಸಿದ್ರರ ಅನ್
ಪುಸ್ತಕ ಇಲ್ಲೇ ನಮ್ ಗ್ರಂಥಾಲಯದಾಗ ಇದಾವ್ರಿ.
ಯಾವ್ ಗ್ರಂಥಾಲಯ ಸರ್ ಅದು?
ಇಲ್ಲೇ ನಮ್ದು ಇದು ಹಲೋ ಇದೆ ನಮ್ದು ಅಗ್ರಿಕಲ್ಚರ್ ಕೃಷಿ ವಿಜ್ಞಾನ ಓದಕತಿ ನಾನು.
ಹಾ ಹಾ ಸರ್ ಕೃಷಿ ವಿಜ್ಞಾನ ಕಾಲೇಜು ಸರ್ ಹ ಅಲ್ಲೆಲ್ಲಾ ಸಾಮಾನ್ಯ ಜ್ಞಾನ ಅಂತ್ ಇರಲ್ಲ ಸರ್.
ಅಯ್ ಇದು ನಮ್ ಗ್ರಂಥಾಲಯದಾಗ ಎಲ್ಲಾ ತರ ಬುಕ್ ಅದವು ಎಲ್ಲಾ ಅ ಪಿ ಎಸ್ ಸಿ ನಿಮ್ಗೆ ಯಾವ್ಯಾವ ಬೇಕ್ ಎಲ್ಲಾ ತರ ಪುಸ್ತಕ ಅದಾವ ನಮ್ ಕಡೆ.
ಹಾ ನಾ ಏನ್ ಅಂದ್ಕೊಂಡ್ ಇದನ ಅಂದ್ರೆ ಕೃಷಿ ಈ ಕೃಷಿ ಸಂಬಂಧಪಟ್ಟು ಅಷ್ಟೇ ಇರ್ತಾವ ನಾನ್ ಅನ್ಕೊಂಡಿದ್ದೇನ್ ರೀ ಅಲ್ಲಿ ಎಲ್ಲ
ಆ ಹಂಗೇನಿಲ್ರಿ ಇಲ್ಲಿ ಎಲ್ಲಾ ತರದ ಪುಸ್ತಕನು ಇಟ್ಟಾರ್ರಿ ಮಕ್ಕಳಿಗೆ ಓದಕ್ ಹೆಲ್ಪ ಇದು ಸಹಾಯ ಆಗ್ಲಿ ಸುಮ್ನೆ ಆ ಕಡೆ ಈ ಕಡೆ ಇದ ಮಾಡೋದ ಏನಂತ ಎಲ್ಲಾ ಇಲ್ಲೇ ವ್ಯವಸ್ ಸ್ಥೆ ಮಾಡ್ಯರಿ ನಮ್ಮ ವಿದ್ಯಾಲಯದೊಳಗ.
ಹಾ ಹಾ ಹಾ ಹಾ ಮತ್ತೆ ನೀವ್ ಒಂದೆರಡು ಹೊರಗಡೆ ಇಂದ ಒಂದೆರಡು ತರ್ಬೇಕಲ್ಲ ಸ್ವಲ್ಪ ಸ್ಪರ್ಧಾ ವಿಜಯ ಸ್ಪರ್ಧಾ ಚೇತನ ಇಂತವೆಲ್ಲ ಬುಕ್ ಬರ್ತಾವ ಸರ್ ನೋಡಿದಿರಾ? ಅವರೆಲ್ಲ ಅವೆಲ್ಲಾ ಬಾರಿ ಹಾ ಅವನ್ನೆಲ್ಲಾ ಬರ್ದವರ್ ಎಲ್ಲಾ ದೊಡ್ ದೊಡ್ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಆದವರು ಅವರು ಬರ್ದ್ ಇರ್ತಾರ್ ಸರ್ ಅವೆಲ್ಲ.
ತರಿಸಬೋದ್ರಿ ಈಗ ನಮಗ ಸಮಯ ಇಲ್ರಿ ಸಮಯ ಇಲ್ಲ ಹಂಗಾಗಿ ನಾವು ಸ್ವಲ್ಪ ಅದ್ರ ಬಗ್ಗೆ ಇದು ಮಾಡಾಕತ್ತೀವಿ ಈಗ ಫೈನಲ್ ಇದು ಅಂತಿಮ ಪರೀಕ್ಷೆ ಅದವ್ರಿ.
ಹಾ ಹಾ ಸರ್ ನಿಮ್ಮ ಕೃಷಿ ಕೃಷಿ ಕಾಲೇಜನ್ ಸರ್.
ಹ ಅವು ಅಂತಿಮ ಪರೀಕ್ಷೆ ಅದವು ಹಿಂಗಾಗಿ ನಾವ್ ಅದ್ರ ಬಗ್ಗೆ ಏನ ಅಷ್ಟ ಇದ ಮಾಡ್ಕಂದಿಲ್ಲ ನೋಡ್ಬೇಕ್ರಿ ಇನ್ನ ಮುಂದಿನ ಸಲ ಏನಾರ? ಮಾಡೊದ?
ಹ ಸರ್ ಇವು ಯಾವಾಗಿವೆ ಪರೀಕ್ಷೆ ಯಾವಾಗಿವೆ ಸರ್ ಇ ಕಾನ್ಸ್ಟೇಬಲ್?
ಪರೀಕ್ಷೆ ಆಗಸ್ಟ ಎರಡಕ್ಕದಾವ್ರೀ.
ಆಗಸ್ಟ ಎರಡು ನಿಮ್ ಪರೀಕ್ಷೆ ಇಲ್ಲಾನ್ ಸರ್ ನಿಮ್ ಕೃಷಿ ಪರೀಕ್ಷೆ ಯಾವಾಗ?
ಯಾವಾಗ ಇಲ್ರಿ.
ಇದ್ರು ಹೋಗಿ ಬರದ್ ಬರ್ಬೇಕಾಗತ್ತರಿ ಮತ್ತೆ.
ಮತ್ತ ಇ ಕೃಷಿ ಪರೀಕ್ಷೆ ಕಾನ್ಸ್ಟೇಬಲ್ ಪರೀಕ್ಷೆನ ಆಗಲ್ಲ
ಹಂಗ ಮತ್ತೆ ಏನ್ ಮಾಡಾಕ್ ಬರಲ್ರರಿ ಇದು ಇದನಾದ್ರ ವಾಪಸ್ ಬರ್ಸ್ತಾರೀ ಅದನಾದ್ರೂ ವಾಪಸ್ ಬ
ಯಾವ ರೀ?
ಈಗ ಈ ಕೃಷಿ ಪರೀಕ್ಷೆ ಪರೀಕ್ಷೆ ಆದ್ರ ಇದು ಇಂಟರ್ನಲ್ಸ್ ಅಂತ ಇರ್ತಾವ್ರೀ ಅವು ಅದ್ರ ಒಲ್ಡ್ ಬರ್ಸ್ತಾರ್ರೀ
ಈಗ ಅಂತಿಮ ಪರೀಕ್ಷೆ ಬಂದ್ರೆ ವಾರ್ಷಿಕ ಪರೀಕ್ಷೆ
ಅಂತಿಮ ಪರೀಕ್ಷೆ ನಡೆಯಲ್ರಿ ಅಂತಿಮ ಪರೀಕ್ಷೆ ಎಂ ಮುಗಿಯೋದನ ಇಪ್ಪತ್ತೊಂಬತ್ತ ಮುಗಿದೀರಿ ಅಂದ್ರೆ ಪರೀಕ್ಷೆ ಹದಿನೈದಕ್ಕ ಇಲ್ಲ ಕೈ ಹಿಂಗ್ ಹಿಂಗ್ ಶುರು ಆಗ್ತವ್ರಿ
ಹಂದ್ರೆ ನಿಮ್ಗೆ ಇನ್ನ ಟೈಮ್
ಈಗ ನಮ್ದು ಈ ಪರೀಕ್ಷೆ ಮುಗಿಯದಾನ ಎಷ್ಟು ಇಪ್ಪತ್ತನೇ ತಾರೀಕ ಆಗತ್ರಿ
ಹ ರ
ಈಗ ಮಧ್ಯ ವಾರ್ಷಿಕ ಪರೀಕ್ಷೆ ಮುಗಿಯೋದನ ಇಪ್ಪತ್ತನೇ ತಾರೀಕು ಆಗುತ್ತಾ ಮತ್ತತ್ ಹತ್ತಗ್ ಒಂದ್ ಹತ್ ದಿನ ಕ್ಲಾಸ್ ಹೇಳಿದ್ರುನು ಆಹ ಅತ್ತಾಗ ಒಂದು ಹತ್ ಹತ್ತು ದಿನ ಇದು ಪ್ರ ಇದೇ ರೀ
ಹ್ಮ್ ಮತ್ತೊಂದ ಪರೀಕ್ಷೆಕ್ಕ ಆಗತ್ತೆ ಹಾ ಹಾ
ಆಯ್ತ್ರಿ ಸರ್ ಸ್ವಲ್ಪ ಇಡನ್್ರಿ ಸ್ವಲ್ಪ ಕೆಲಸ ಆದದ್ರೆ
ಹಾ ಸರಿ ಸರ್ ಸರಿ ಮತ್ತ ಮತ್ ಮಾಡ್ರಿ
ಹಾಂ ಹಾಂ ಸರ್ ಹ ಮತ್ತ ಅಷ್ಟತ
ಸರಿ